ಹೇಳ್ತಿದ್ಯಾ.
ಕೇಳ್ತಿದೆ ನಿಮಗೆ.
ಹಾ ನಮ್ಗು ಕೇಳ್ತೀದೆ.
ಹಾ ಬ್ರೋ ಏನ್ ಮಾಡ್ತಿದ್ರಿ ಬ್ರೋ.
ಆಚೆ ವ ವಾಕಿಂಗ್ ಬಂದಿದ್ದೆ.
ಹೌದಾ ಬ್ರೋ ಊಟಾ.
ಊಟ ಆಯ್ತು ನಿಮ್ದು ಎಲ್ಲಿದ್ರೀ.
ನಾವು ಹಿಂಗೆ ಹಾಸ್ಟೆಲಲ್ಲಿ ಇದ್ವಿ ಬ್ರೋ.
ಹಾಸ್ಟೆಲಲ್ಲಾ.
ಹ ಬ್ರೋ.
ಸ್ಟೂಡೆಂಟ್ ಏನ್ ನೀವು.
ಹಾ ಬ್ರೋ ಸ್ಟೂಡೆಂಟ್.
ಏನ್ ಮಾಡ್ತಿ
ನಾವು ಇಂಜಿನಿಯರಿಂಗ್ ಓತಿದ್ವಿ ಬ್ರೋ.
ಇಂಜಿನಿಯರಿಂಗು.
ಹಾ ಬ್ರೋ ನೀವು.
ನಾವು ಇಂಜಿನಿಯರಿಂಗೆ ಬ್ರೋ.
ಹೌದ ಬ್ರೋ.
ಹ್ಮ್
ಯಾವ್ರ ಬ್ರಾಂಚ್ ಬ್ರೋ ನಿಮ್ದು.
ನಮ್ದು ಈ ಸಿ ಬ್ರೋ.
ಹೌದ ಬ್ರೋ.
ನಿಮ್ದು.
ನಮ್ದು ಈಸಿ ನೆ ಬ್ರೋ.
ಈ ಸಿ ಸಿ ನೇ ಎಷ್ಟನೆ ಇಯರು.
ಬ್ರೋ ನಮ್ಮದು ಸೆಕೆಂಡ್ ಇಯರ್ ಬ್ರೋ.
ಸೆಕೆಂಡ್ ಇಯರ್ರು.
ಹಾ ಬ್ರೋ ನಿಮ್ಮದುು.
ನಾನು ಫಸ್ಟ್ ಇಯರ್ ಬ್ರೋ ಇವಾಗ.
ಹೊಸ್ ಯಾರ್ರ ಬ್ರೋ.
ಹ್ಮ
ಹಾ ಬ್ರೋ ಮತ್ತೆ ನೀವು ಇರದೆಲ್ಲಿ ಬ್ರೋ ಹಾ ಬ್ರೋ.
ನಾವು ಇಲ್ಲ ಹಾಸ್ಟೆಲ್ ಅಲ್ಲಿ.
ನೀವು ಹಾಸ್ಟೆಲ್ಲಾ ಕಾಲೇಜ್ ಹಾಸ್ಟೆಲ್ ಬ್ರೋ ಬಿಸಿಂ ಹಾಸ್ಟೆಲ್ಲಾ.
ಇಲ್ಲ ಬಿ ಸಿ ಯಂ ಹಾಸ್ಲು.
ಬಿ ಸಿ ಎಂ ಹಾಸ್ಟೆಲ ಉ.
ಅದೇ.
ನಮ್ದು ಕಾಲೇಜ್ ಹಾಸ್ಟೆಲ್ ಬ್ರೋ.
ಕಾಲೇಜ ಹಾಸ್ಟೆಲಾ ಹ್ಮ. ನಿಮ್ದು ಊಟ ಎಲ್ಲಾ ಚೆನ್ನಾಗ ಆಯತಾ.
ಹಾ ಬ್ರೋ ಊಟ ಎಲ್ಲ ಪರ್ವಾಗಿಲ್ಲ ಚೆನ್ನಾಗಿರುತ್ತೆ.
ಹ್ಮ್ ಹ್ಮ್ ಹ್ಮ್ ನಮ್ದ್ ಹ್ಮ ಓಕೆ ಓಕೆ. ಮತ್ತೆ ಇವಾಗ ಎಷ್ಟು ಎಷ್ಟ ಸಬ್ಜೆಕ್ಟ್ ಇದವೆ ನಿನಗೆ
ಬ್ರೋ ನನಗೆ ಸಿಕ್ಸ್ ಸಬ್ಜೆಕ್ಟ್ಸ್ ಇದೆ ರೇಟಿಂಗು ನಿಮ್ಮದು
ನಮ್ದು ನಮ್ದು ಏಟ್
ಏ್ಟದ್ದಾವ ಅಂದರೆ ಲ್ಯಾಬು ಸೇರಿಸಬರು ಹ ನಮ್ದು ಅಷ್ಟೇಬ್ರು ಲ್ಯಾಬ್ ಸೇರಿದ್ರೆ ಏಟ್ ಆಗುತ್ತೆ
ಹಾ ಹಾ
ಹೇಗಿದೆ ಬ್ರೋ ಫಸ್ಟ್ ಇಯರ್ ಎಲ್ಲಾ
ಫಸ್ಟ್ ಇಯರ್ ಎಲ್ಲ ಚೆನ್ನಾಗಿದೆ ಅದೇ ನಿಮ್ನೆ ಕೇಳೋಣ ಅನ್ಕೊಂಡ್ರೆ ಎಕ್ಸ್ಪೀರಿಯನ್ಸ್ ಹಿಂಗೆ ಅಂತ
ನಾವು ಹಂಗೆ ಬರ್ತಾ ಬರ್ತಾ ಬ್ರಾಂಚ್ ಸಂಟ್ರ ಆಗ್ತವಲಾ ಟಫ್ ಆಗುತ್ತೆ ಬ್ರೋ ಬ್ರ್ಯಾಂಡ್ ಸೆಂಟ್ರ ಅದಾಗೆಲ್ಲ
ಬ್ಯಾಂಚ್ ಎಂಟ್ರಿ ಆದಾಗ ಹಾ ಹಾ
ಆಮೇಲೆ ಬರ್ತಾ ಬರ್ತಾ ಎಲ್ಲ ಒಂಚೂರು ಟಫ್ ಆಗುತ್ತೆ ಬರೋ ಸಬ್ಜೆಕ್ಟ್ಸ್ಗಳು ಓದ್ಕೋಬೇಕು ಚೆನ್ನಾಗಿ ಹಗೆ ಮುಂಚು ಕ್ಲಾಸ್ ಎಲ್ಲ ಚೆನ್ನಾಗಿ ಕೇಳಳ್ಬೇಕೊಬ್ರು
ಹ್ಮ್ ಹ್ಮ್ ಅದೇ ಮೀನ್ಸ್ ಈಸಿ ಕಷ್ಟ ಅಂತಲ್ಲ
ಅವರು ಈ ಅಂದ್ರೆ ಈಸಿ ಕಷ್ಟ ಅಂತೇನ್ ಬರಲ್ಲಬ್ರು ಕೋರ್ಸ್ ನೋಡಿದ್ ಕೂಡ್ಲೆ
ಹ್ಮ್ ಹ್ಮ್
ಯಾವ ತರ ಓದ್ತಿವಿ ಯಾವ ತರ ಕ್ಲಾಸ್ ಮಾಡ್ತಾರೆ ಟೀಚರ್ಸು
ಹ್ಮ್ ಹ್ಮ್
ಆ ಕ್ಲಾಸ್ ಮಾಡ್ದ ಅರ್ಥ ಮಾಡ್ಕೊಂತೀವೋ ಇಲ್ವ ಆ ಕಾನ್ಸೆಪ್ಟ್ಸ್ ಅದ್ರ ಮೇಲೆ ಹೋಗುತ್ತ ಬ್ರೋ ಈಗ ಕಾನ್ಸೆಪ್ಟ್ಸ್ ಎಲ್ಲ ಅರ್ಥ ಮಾಡ್ಕೊಂಡವ್ರು ಚೆನ್ನಾಗಿರೋರೆಲ್ಲ ಚೆನ್ನಾಗಿ ಮಾರ್ಕ್ಸ್ ತೆಗಿದ್ದಾರೆ
ಹ್ಮ್
ಚೆನ್ನಾಗಿ ಓದಿಲ್ಲ ಕರೆಕ್ಟ್ ಕ್ಲಾಸು ಕೇಳಿಲ್ಲ ಅಂದ್ರೆ ಅಷ್ಟೇ ಹಂಗೆಬ್ರು ಬ್ಯಾಕೆಲ್ಲ ಆಗ್ಬಿಡ್ತಾವ
ಹ್ಮ್ ಅದೆ ಇದು ಈಸಿಯಲ್ಲಿ ನೀವೇನು ಪ್ರಾಜೆಕ್ಟ್ ಏನ ಮಾಡಿದ್ದೀರಾ
ಅವೋ ನಾವು ಇನ್ನೂ ಪ್ರಾಜೆಕ್ಟ್ಸ್ ಏನು ಮಾಡಿಲ್ಲ ಅವರು ಅದೇ ನೆಕ್ಸ್ಟ್ ಮಾಡ್ಬೇಕು ಅಂತಿದೀವಿ ಈ ಥರಡಿಯ ರೀ ಇ ನೀವು ಮಾಡ್ಬೇಕಲ್ಲ ಅವರು
ಹ ಹಾ
ನಿಮಗ್ ಏನಾರು ಮಾಡಕ್ ಕೇಳಿದ್ರಬ್ರು
ಅದೇ ನಮ್ಗೆ ಫಸ್ಟ್ ಇಯರ್ ಇಂದಾನೇ ಇದ ಸ್ಟಾರ್ಟ್ ಮಾಡಿದ್ದಾರೆ
ಹೌದ ಬ್ರೋ ಸೌಂಡ್ ಆಗ್ತಿದೆ ನೋಡಿಬರು
ಸೌಂಡಾ
ಹ ಬ್ರೋ ಸೌಂಡ್ ಬರ್ತಾ ಇದೆ ಅದು ಹೊರಗಡೆ ಇದ್ದೀರಾ ಬ್ರೋ
ಇಲ್ಲ ಆಚೇನೆ ಇದದೆ ಅಂಬ ನೀವು ಓಡಡ್ತ ಅಲ್ಲಿ
ಓಡಾಡ್ತಿದ್ರಾ
ಹಾ ವಾಕಿಂಗ್ ಮಾಡ್ತಿದ್ದೆ
ಸೌಂಡ್ ಬರ್ತಾ ಇತ್ತುವರು ಬ್ಯಾ ಗ್ರೌಂಡ್ ನೈಸ್
ಓಕೆ ಓಕೆ ಇವಾಗ ಬರಲ್ಲೀ
ಹಾ ಈಗ್ ಬರ್ತಾ ಇಲ್ಲ ಅವರು ಕಡಿಮೆ ಆಗಿದ್ದ
ಅೇ ಇವಾಗ ಪ್ರಾಜೆಕ್ಟ್ ಬಗ್ಗೆ ಏನೋ ಐಡಿಯಾ ಇದೆಯಾ ನಿಮ್ಗೆ
ಬ್ರೋ ಪ್ರಾಜೆಕ್ಟ್ಸ್ ಬಗ್ಗೆ ಅಂದ್ರೆ ಯಾವ್ತರ ಮಾಡ್ತೀರಾ ನೀವು ಸಾಫ್ಟ್ವೇರಲ್ಲಿ ಮಾಡ್ತೀರಾ ಏನು ಹಾರ್ಡ್ವೇರ್ಲ್ಲ
ಅದೇ ಸಾಫ್ಟ್ವೇರ್ ಮಾಡೋಣಂತ ಇದೇನೆ
ಹೌದಾ ಬ್ರೋ
ಹಾ
ಸಾಫ್ಟ್ವೇರ್ಸ್ ಅಂದರೆ ಅದೇ ಮಾಡಿದ್ವಿ ಅಂದರೆ ಈಗ ಫೇಸ್ ರೆಕಾಗನೇಷನ್ ಅಟೆಂಡೆನ್ಸ್ ಟೈಪು ಹಂಗ್ ಮಾಡ್ಬೇಕ ಒಬ್ರು ಸಿಂಪಲ್ ಅಂದ್ರೆಗ ಯಜನೇ ಮಾಡಬೇಕಬ್ರ ನೀವು ಸ್ಟಾರ್ಟಿಂಗ್ ಅಂದರೆ
ಹ್ಮ್ ಹ್ಮ್ ಇವ ನಮ್ಗೆ ಕಾಲೇಜಲ್ಲಿ ಏನು ಗೈಡ್ ಅಂತ ಇರ್ತಾರ ಏನಾದ್ರು
ಅವರ
ಅದೇ ಪ್ರಾಜೆಕ್ಟ್ಗೆ
ಹಾ
ಗೈಡ್ ಅಂತ ಏನ ಇಡ್ತಾರ
ನಮ ಕಾಲೇಜ್ಲ್ಲಾ
ಅಲ್ಲ ನಮ್ಗೆ ಅದೇ
ನಿಮೀಗ ಗೈಡ್ ಅ ಅಂದ್ರೆ ಬುಕ್ಸ್ ಅವರು ಯಾರಾದ್ರು ಪ್ರಸನ್ಸಾ
ಪಸನ್ಸೊ
ಸಸನ್ಸ್ ಅಂದ್ರ ಕಾಲೇಜ್ ಮಲ್ಪ ಅಂತರು ನಿಮ ಕಾಲೇಜ ಅಲ್ಲಿ ಇಟ್ಟರುಬ್ರು ಯಾರೋ ಗೈಡ್ಸ್ಲ್ ಪ್ರಾಜೆಕ್ಟ್ಸ್ಗ್ ಇಸ್ಟ್ರಕ್ಷನ್ಸ್ ಕೊಡೋರ ಅವರು
ಅಲ್ಲಲ್ ಅದು ನಂಗೆ ಇನ್ನು ಫಸ್ಟ್ ಇಯರ್ ಅಲ್ವಾ
ಹಾ ಅಂದ್ರೆ ಇರ್ತಾರೆ ಅವರು ಕಾಲೇಜ ಪ್ರತಿ ಕಾಲೇಜಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ ಪ್ರಾಜೆಕ್ಟ್ಸ್ ಯಾವ ಥರ ಮಾಡ್ಬೇಕು ಎಲ್ಲ ಹೇಳ್ತಾರ ಇಲ್ಲಾಂದ್ರೆ ನಿಮಗೆ ಹೇಳಿರ್ತಾರ ಅವ್ರ
ಹ್ಮ್ ಹ್ಮ್
ಪ್ರಜೆಕ್ಟ್ಸ್ ಯಾವಾದ್ರೂ ನಿಮಗೆ ಗೊತ್ತಿರಾವ ನೋಡಿ ಹುಡುಕಿ ಅಂತ ಹೇಳ್ತಾರೆ ಅದನ್ನ ತಗೊಂಡಾಗ ಅವ್ರತ್ರ ಹೇಳ್ಬೇಕು ಹಕೋ ಈ ರ ಹುಡ್ಕಿವವಿ ಅಂತ ಹೇಳಿದ್ರೆ ಅವರು ಪ್ರಾಜೆಕ್ಟ್ಸ್ಸಲ್ಲಿ ನೋಡ್ತಾರೆ ಆಮೇ ಮಾಡ್ಬೇಕಾ ಬೇಡವ ಅಂತ ಹೇಳ್ತಾರೆ ಇಲ್ಲಂದರೆ ಏನೋ ಚೇಂಜಸ್ ಮಾಡೋದಿದ್ರೆ ಎಲ್ಲ ಅವರ ಹೇಳ್ತಾರೆಬ್ರು ಇರ್ತಾರೆಬ್ರು
ಓಕೆ ಓಕೆ ಹ್ಮ್ ಹ್ಮ್ ಅದೇ ಇವಾಗ ನಂಗಗು ಒಂದ್ ಐಡಿಯಾ ಐತೆ
ಯಾವ್ದು ಮಾಡ್ಬೇಕುಂತ ಇದೀರಿರು ನೀವು
ಅದೇ ಎ ಮೇಲೆ ಇವಾಗ ಆಟೋ ಮೆಷನು
ಹಾ
ಅದು ಅಂದ್ರ ನಾವವು ಬರೀ ಜಸ್ಟ್ ಲಾಗಿನ್ ಆಗಿ ಹ ಅದಕ್ಕೆ ಒಂದು ಓಟಿ ಅಥವಾ ಪಾಸ್ವರ್ಡ್ ತರ ನಾವೇ ಲಾಗಿನ್ ಆಗಿದೀವಿ ಅಂತ ತಿಳಿಯೋಕೆ
ಹಾ
ಒಂದುನೋ ಒಂದು ಇದಂಗೆ ಪಾಸ್ವರ್ಡ್ ಏನೋ ಒಂದು ಕೊಟ್ಬಿಟ್ಟು ಅದನ್ನ ಅದೇ ಕೆಲ್ಸ ಮಾಡಬೇಕಕಿಲ್ಲ
ಹ ಅಂದ್ರೆ ಫಸ್ಟ್ಗೆ ನೀವು ಕೋಡೆ ಎಲ್ಲಾ ಹಾಕ್ಬೇಕಲ್ಲ ಬ್ರರು
ಅದೇ ಅದೇ ಇವ ಕೋಡ್ ಎಲ್ಲ ಅದೇ ಆನ್ಲೈನ್ ಸಿಗುತ್ತೆ ಬಿಡಿ
ಟೆಲಿಗೂಗಲಲ್ಲಿ ಸಿಗುತ್ತೆ ಕೋರ್ಸ್ ಎಲ್ಲ
ಹಾ ಹಾ
ಸರ್ಚ್ ಮಾಡ್ಬೇಕುಬ್ ಅಂದ್ರೆ ನೀವು ಪ್ರಾಜೆಟ್ಸ್ ಯಾವ್ದ ಮಾಡತತಿರಾ ನೀನ ಸರ್ಚ್ ಮಾಡಕೊಂಡು ನೋಡ್ಬೇಕಬ್ರು ಅಂದ್ರೆ ಕೋಡ್ ಹಾಕಿದ ಕುಟ್ಲೆ ರನ್ನು ಕೂಡ ಆಗಲ್ಲಬ್ರು ಏನಾದರೂ ಸಿಂಪಲ್ ಎರಡಸಿರ್ತವೆೆ ಚೇಂಜಸ್ ಮಾಡೋದಿರುತ್ತೆ
ಹ್ಮ್
ಅದೇ ಬರು ಮಾಡ್ಬೇಕು ಬರು ಚೇಂಜಸ್ ಎಲ್ಲ
ಬಂದ್ರೆ ಇದನ್ನೇ ಬೇರೆ ಅನ ಸ್ವೀಟರ್ ಸಿಗುತ್ತಲ್ಲ ನಮ್ಗೆ
ಹ ಅವರು ಸಿಗುತ್ತೆ ಯಾರಾರ ಬಂದ್ರದ ಚೆಕ್ ಮಾಡ್ಕ ಮತ್ ಯಾರ ಕ್ಲಿಯರ್ ಮಾಡ್ಬೇಕು ಅವರು
ಅದೇ ಅದೇ ಅದುಕ್ಕೆ ಸೊಲ್ಯೂಷನ್ ಒಡ್ಕಬೇಕಬೇಕು
ಆ
ಹೌದೇ ಅೌದೇ ನೀವು ಏನ್ ಮಾಡ್ಬೇಕಂತವ ಪ್ರಾಜೆಕ್ಟ
ಬ್ರೋ ನಾವು ಅದೇ ತರ ನೋಡ್ಬೇಕು ಬ್ರೋ ಸಾಫ್ಟ್ವೇರ್ ಅಲ್ಲಿ ಮಾಡೋಣ ಆರ್ಡರ್ ಮಾಡೋ ಡಿಸ್ಕಶನ್ ಮಾಡ್ತಾ ಇದ್ವಿ ಸಾಫ್ಟ್ವೇರ್ ಆಾಗಿ ಮಾಡೋದಿದ್ರೆ ಅದೇ ಹೇಳಿದ್ನಲ್ಲ ಬ್ರಾ ನಿಮಗೆ ಆ ಥರನೇ ಅಂದರೆ ಈಗ ಕ್ಲಾಸ್ ಸ್ಕೂಲಲ್ಲ ಅಟೆಂಡನ್ಸ್ ಹಾಕಕ್ಕಾಗಲ್ಲಡ ಈ ಟೀಚರ್ಸ್ ಬಂದು ಈ ಅಟೆನ್ಸ್ ಹಾಬೇಕು ಅಂದ್ರ ಅದೇ ಟೈಮ್ ಹೋಗುತ್ತಲ್ಲ ಗ್ರೌಂಡ್ ಟೊಟೆಜ ಮಿನಿಟ್ಸ್ ಆದ್ರ ಬದಲು ಸ್ಟಾರ್ಟಿಂಗ್ ಡವರ್ ಹತ್ರನೇ ಸೆನ್ಸರ್ ಹಾಕಿಬಿಟ್ರೆ ಜಸ್ಟ್ ಅವ್ರದ್ದು ಫೇಸ್ ರೆಕಾಗ್ನೇಷನ್ ಬಂದ್ ಕೂಡಲೇ ಫೇಸ್ ರೆಕಗ್ನೇಷನ್ ಇಂದ ಅವ್ರು ಬಂದಿದ್ದಾರೆ ಅಂತೂ ಪ್ರೆಸೆಂಟ್ ಅಂತ ಅಲ್ಲಿ ಆ್ಯಡ್ ಆಗುತ್ತೆ ಆ ಥರ ಬ್ರೋ ಅಂದರೆ ಬೇರೆ ಕಡೆೆಯ ಎಲ್ಲ ಫಿಂಗರ್ ಪ್ರಿಂ ಇರುತ್ತಲ್ಲ ಆಫೀಸಲ್ಲೆಲ್ಲ ಯೂಸ್ ಮಾಡ್ತಾರಲ್ಲ ಬ್ರೋ ಫಿಂಗರ್ ಪ್ರಿಂಟ್ ಯೂಸ್ ಮಾಡ್ತಾರೆ ಎಲ್ಲ ಫೇಸ್ನ್ ಯೂಸ್ ಮಾಡ್ತಾರೆ ಐ ಡಿ ಕಾರ್ಡ್ ಯೂಸ್ ಮಾಡ್ತಾರೆ ಕಾಲೇಜಲ್ಲಿ ಐ ಡಿ ಕಾರ್ಡ್ ಯೂಸ್ ಮಾಡ್ಬೋದು ಬರು ಬಟ್ ಈಗ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲಾ ಈಗ ಒಂದು ಬದಲ ಅಂದ್ರೆ ಐಡಿರ್ಡ್ ಕೊಟ್ಟ ಇಡ್ತಾರೆ ಫ್ರೆಂಡ್ಸ್ ಕೈಯಲ್ಲಿ ಅವ ಅವರು ತೋರ್ಸಿದ್ರೆ ಪ್ರೆಸೆಂಟ್ ಆಗ್ಬಿಡುತ್ತೆ ಅವ್ರದುು ಅದಕ್ಕೆ ಅವರು ಲೈವ್ ಅಲ್ಲೇ ಯಾ ಫೇಸು ಸ್ ರೆಗ್ಷನ್ ಮಾಡಿಬಿಟ್ಟೆನ್ನಾಗಿಾಗತ್ತಲ್ಲ
ಹಾ ಹಾ
ಅವರು ಬಂದಿದ್ದಾರಾ ಫೇಸ್ ಸ್ಕ್ಯಾನ್ ಆಗುತ್ತೆ ಬಂದಿದ್ದರೆ ಪ್ರೆಸೆಂಟ್ ಅಂತ ತಳುತ್ತೆ ಆ ಥರ ಮಾಡಬೇಕು ಅಂತ ಇದೀವರು
ಅದು ಈಸಿನ ಮಾಡಕ
ಕ ಆಮೇಲೆ ಫುಲ್ ಸ್ಕ್ಯಾನಿಂಗ್ ಆಕೆ ಡಿಸ್ಪ್ಲೇ ತರಬೇಕು ಅದೆಲ್ಲಾ ಇರುತ್ತವರು ಸುಮಾರು ಆಮೇಲೆ ಕೋಡ್ ಹಾಕ್ಬೇಕು ಫಸ್ಟ್ ಅಚ್ಚಿಗೆ ಎಲ್ಲರ್ದೂ ಆ್ಯಡ್ ಮಾಡಬೇಕು ಫೇಸ್ ರೆಕಗ್ನೇಷನ್ ಕೊಟ್ಟ ಕೊಟ್ಟು ಪ್ರತಿಯೊಬ್ಬ್ರದ್ದವಾ
ಹ್ಮ್ ಹಾ
ಒಂದ್ಸಲ ಫಸ್ಟ್ ಎಲ್ಲಾರು ಆ್ಯಡ್ ಮಾಡ್ಕೊಬಿರ ಕ್ಲಾಸ್ಲ್ಲಿ ಈಗ ಹೆಚ್ಚು ಕಿ ಒ ಮೆಂಬರ್ಸ್ ಇದಾರೆ ಅನ್ಕಳಿರರು ಟೆನ್ ಮೆಂಬರ್ಸ ಆಡ್ ಮಾಡಬೇಕು ಅವರು ಡೈಲಿ ಬಂದ್ರ ಕ್ಲಾಸಿಗೆ ಬಂದಾಗಲೇ ಅದನ್ ಸಕದ ಟೈಮು ಯಾವ ಟೈಮಿಗೆ ಅಟೆಂಡನ್ಸ್ ಹಾಕಿದ್ರು ಅವರು ಅಟೆಂಡನ್ಸ್ ಎಲ್ಲ ತೋರ್ಸುತ್ತವರು ಅಂದ್ರ ಅದ್ರಲ್ಲಿ ತೋರ್ಸಂಗ ಮಾಡ್ಬೇಕು ಅಂತೀವಿ ಅಂದರೆ ಪ್ರೆಸೆಂಟ್ ಎಷ್ಟು ಕ್ಲಾಸಿಗೆ ಬಂದಿದ್ದಾರೆ ಆತರ ಎಲ್ಲ ಅದರಲ್ಲೇ ಕೌಂಟ್ ಆಗ್ಬೇಕುರ ಈಗ ಅಟೆಂಜ್ ಶಾರ್ಟೇಜ್ ಅಂತ ಬಂದ ತೊಂದರೆ ಅದೇ ವಾರ್ನಿಂಗ್ ಕೊಡ್ಬೋದು
ಓಕೆ ಓಕೆ ಅಂದ್ರೆ ಇವಾಗ ಟೀಮ್ ಮಾಡದ ಏನೋ ಇಂಡಿವಿಜುವಲ್ ಮಾಡದ ಪ್ರಾಜೆಕ್ಟ್ನ
ಬ್ರೋ ಪ್ರಾಜೆಕ್ಟೆಲ್ಲ ಟೀಮಲ್ಲೇ ಮಾಡೋದು ಬರು ಆಲ್ಮೋಸ್ಟ್ ಎಲ್ಲ ಕಡೆ ಎಲ್ಲ ಕಾಲೇಜಸಲ್ಲೂ ಟೀಮಲ್ಲೇ ಮಾಡ್ತಾರೆ
ಹಾ ಹಾ
ಮೆಂಬರ್ಸ್ ಟೀಮ್ ಆಡ್ಕೊಂಡ್ ಮಾಡ್ತಾರ ಅವರು
ಹ ಓಕೆ ಅಂದ್ರೆ ಒಂದೇ ಪ್ರಾಜೆಕ್ಟ್ ಮಾಡ್ಬೇಕಾ
ಹಾಂ ಈಗ ನೀವು ಈಗ ನಿಮ್ಮ ಟೀಮಲ್ಲಿ ಒಂದು ಫೋರ್ ಮೆಂಬರ್ಸ್ ಇದ್ದ್ರಾ ಅಂದ್ಕಳಬ್ರಾ ಫೋರ್ ಮೆಂಬರ್ಸ್ ಸೇರ್ಡ ಒಂದೇ ಪ್ರಾಜೆಕ್ಟ್ ಮಾಡ್ಕೊಬೇಕು ಸಲೆಕ್ಷನ್ ಮಾಡಕೊಬೇಕು ಯಾವ್ ಮಾಡಬೇಕು ಅ ಸೆಲೆಕ್ಟ್ ಮಾಡ್ಕೊಂಡ್ ಬಿಟ್ಟು ಅ್ರ ಮೇಲೆ ಮ ಎಲ್ಲ ನೋಡ್ಕೊಂಡು ಡಿಸ್ಕಶನ್ ಮಾಡಿ
ಹ್ಮ್ ಹ್ಮ್
ಎಲ್ಲಾರೂ ಹೆಲ್ಪ್ ಮಾಡ್ಕೊಂತ ಮಾಡ್ಬೇಕು
ಸರಿ ಸರಿ
ಮತ್ತ ಅವರು ಹಾಂ
ಕಾಸ್ಟ್ ಎಲ್ಲ ಎಷ್ಟು ಬರುತ್ತೆಂತೆ ಒಂದು ಸಣ್ ಪ್ರಾಜೆಕ್ಟ್ ಮಾಡೋಕ್ಕೆ
ಬ್ರೋ ಈಗ್ ಸ್ಮಾಲ್ ಪ್ರಾಜೆಕ್ಟ್ ಮಾಡಬೇಕು ಅಂದ್ರೆ ಸಿಂಪಲಾಗಿ ತರ್ತಿರ ಐಟಮ್ಸ್ ಗಳನೆಲ್ಲ ಏನ್ ಒನ್ ಪಾಯಿಂಟ್ ಒನ್ ಪಾಯಿಂಟ್ ಫೈವ್ ಕೆ ಆತ್ತ ಹತ್ರ ಮುಗಿಯತೆೇವರು ಮ್ಯಾಕ್ಸಿಮಮ್ ಅಂದೂ ಒಂದು ಟೂ ಕೆ
ಅದೇ ಕಾಂಪೊನೆಂಟ್ಸ್ ಏನ್ ಕಾಸ್ಟ್ಲಿನ ಏನ್ ಹಂಗೆ ಅಂತ
ಇಲ್ಲ ಅವರು ಆ ಕಾಂಪೋನೆಂಟ್ಸ ಎಲ್ಲನು ಕಡಿಮೆ ರೇಟಲ್ಲೆ ಸಿಗುತ್ತೆ
ಹ್ಮ್ ಹ್ಮ್
ಸಿಂಪಲ್ಲಾಗಿ ಮಾಡ್ತಿರೋಲ್ಲ ಬ್ರೋ ಕಡಿಮೆ ರೇಟಲ್ಲಿ ಸಿಗುತ್ತೆ ದೊಡ್ಡ ದೊಡ್ಡಾಗೆ ಮಾಡ್ತಿನೀ ಅಂದ್ರೆ ಅವಾಗ ಪ್ರೈಸ್ ಜಾಸ್ತಿ ಆಗುತ್ತೆ ಪ್ರಾಡಕ್ಟ್ ಎಲ್ಲ ದೊಡ್ಡದು
ಓಕೆ ಓಕೆ ಅದೇ ಈವಾಗ ಇಂಗ್ಲೀಷ್ ಯೂಸ್ ಮಾಡ್ಬೇಕ ಏನ್ ಕನ್ನಡ ಯೂಸ್ ಮಾಡಬೇಕಾ ಬ್ರೋ ಪ್ರೆಸೆಂಟೇಶಷನ್ ಮಾಡುವಾಗ
ಪ್ರೆಸೆಂಟೆಷನ್ ಮಾಡ್ಬೇಕಾದ್ರ ಎಲ್ಲ ಇಂಗ್ಲೀಷ್ ಅಲ್ಲಿ ಮಾಡಿದ್ರೆ ಬೆಸ್ಟ್ ಬ್ರೊ ಅಂದ್ರೆ ಇಂಗ್ಲಿಷ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಬೇಕಲ್ಲ ಬ್ರೋ
ಓಕೆ
ಸರಿ ಬ್ರೋ ನಾನು ಓದ್ಕೊಬೇಕು ಎಕ್ಸಾಮ್ ಇದೆ ಇನ್ನೊಂದು
ಹಾ ಸರಿ ಓಕೆ ಬ್ರೋ ಬಾಯ್ ಬ್ರೋ